ನಿಮ್ದು ಕಾಲ್ ಬಂತು
ಹಾ
ಬಟ್ ಅದು ನನ್ಗೆ ಗ್ರೀನ್ ಆಪ್ಷನ್ ಹೇ ಬಂದಿಲ್ಲ ಗೊತ್ತಾ
ಹೌದಾ ನನ್ಗೂ ಗೊತ್ತಿಲ್ಲ ಅ ಇದಕ್ಕಿದ್ದಂಗೆ ಟಾಸ್ಕ್ ಎಂಡ್ ಅಂಥ ಬಂದ್ಬಿಡ್ತು ಬಂದ್ಬಿಟ್ಟು ಫೈ ಆಯ್ತು ಅನ್ನೋ ತರ ಜೀರೋ ಅಂತ ತೋರಿಸಿತು ಕ್ಲಿಕ್ ಹಿಯರ್ ಕ್ಲಿಕ್ ಹಿಯರ್ ಅಂತ ಏನೋ ಬರ್ತಾ ಇತ್ತು ಅದ್ರ ಮಿನಿ ಕ್ಲಿಕ್ ಮಾಡಿದೆ ಆಮೇಲೆ ಬ್ಯಾಕ್ ಹೋದೆ ಮತ್ತೆ ಮತ್ತ ಹ ಕ್ಲಿಕ್ ಮಾಡಿದೆ ಆಮೇಲೆ ಮಾಡನ ಅನ್ಬಿಟ್ಟಿ ಟ್ರೈ ಮಾಡ
ಹ್ಮ್ ಹ್ಮ್ ಹ್ಮ್ ಹ್ಮ್ ನನ್ಗೆ ನಿಮ್ದು ಕಾಲ್ ಬರ್ತಾ ಇದೆ ಆದ್ರೆ ಅಲ್ಲಿ ಜಾಯಿನ್ ಆಗಕ್ ಆಪ್ಷನ್ನೇ ಬರ್ತಾಯಲ್ಲ ನಮಗೆ
ಏನು ಅಂದ್ರೆ ನಾವು ಅಂದ್ರೆ ಹೊಸದಾಗಿ ಯೂಸ್ ಮಾಡ್ತಿದೀವ ಅಲ್ವಾ ಇನ್ನಷ್ಟು ಗೊತ್ತಿಲ್ಲ ಹೆಂಗ್ ವರ್ಕ್ ಆಗತ್ತೆ ಏನು ಅಂತ ನೋಡೋಣ ಇರಿ ಹೆಂಗ ಏ ವರ್ಕ್ ಆಗತ್ತೆ ಏನು ಅಂತ.
ನನ್ಗೆ ಒಂದು ಗ್ರೂಪ್ ಮಾಡಿದರೆ ಗ್ರೂಪ್ ಅಲ್ಲಿ ನನ್ನ ಆಡ್ ಮಾಡ
ಆ ನನಗೂ ಕೂಡ ಗ್ರೂಪ್ ಮಾಡಿದರೆ ಪೂಜಾ ಅಂತ ಮಾಡುದ್ರು. ನಾನ್ ಕೇಳ್ದೆ ಕಾವ್ಯ ಅವ್ರ್ದು ಫ್ರೆಂಡ ನೀವು ಅಂತ ಅವರು ಅದಕ್ಕೆ ಹೇಳುದು ಹೂ ಹೌದು ಈ ಗ್ರೂಪ್ಗೆ ಜಾಯಿನ್ ಆಗಿ ಅಂತ ಹೇಳಿದ್ರು ಆಮೇಲೆ ಜಾಯಿನ್ ಆದ ಅವ್ರತ್ರ ಕೂಡ ಹ ಅವ್ರ ನೋ ಕೋಆರ್ಡಿನೇ ಟ್ಟಾರಂತೆ ಅವ್ರೇನೆೇ. ಹ ಅದಕ್ಕೆ ನಾನು ಜಾಯಿನ್ ಆದೆ ಮತ್ತೆ ಎಲ್ಲಾ ಆರಾಮ ಏನ್ ಮಾಡ್ತ ತಾ ಇದ್ದೀರಾ ಎಲ್ಲಾ ಹೆಂಗಿದೆ.
ಹ್ಮ್ ಆರಾಮಾಗಿದ್ದೀನಿ ನೀವು
ಹಾ ನಾನು ಕೂಡ ಆರಾಮಾಗಿದ್ದೀನಿ ಮತ್ತೆ ಚೆನ್ನಾಗಿ ಓದ್ಕೊ ತ ಇದ್ದೀರಾ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ರಿ.
ಹಾ ಚೆನ್ನಾಗಾಗಿ ಓದ್ಕೊತಾ ಇದ್ದೀನಿ ಎಕ್ಸಾಮ್ ಮುಗಿದ್ರೆ ಸಾಕು ಅನೂಸ್ ತ ಇದೆ
ಹ್ಮ್ ಹೌದು ಎಕ್ಸಾಮ್ಸ್ ಅಂದ್ರೆನ ತಲೆನೋವ್ ಅನಿಸ್ತಾ ಇರುತ್ತೆ ಮತೆ ಇಯರ್ ಲಾಸ್ಟ್ ಇಯರ್ ಬೇರೆ ಅಲ್ವಾ ನಿಮಗೆ ಇನ್ನಾನು ಈ ಕಡೆ ಎಂಜಾಯ್ನು ಕೂಡ ಮಾಡ್ಬೇಕು ಈ ಕಡೆ ಓದ್ಕೊಳ್ಳು ಬೇಕ್ ಕು ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ ಆ ಫೀಲಿಂಗು ಬಟ್ ಕಾಲೇಜ್ ಒಂದ್ಸಲ ಕಂಪ್ಲೀಟ್ ಮಾಡ ಆದ್ಮೇಲೆ ಮುಗಸದ್ಮೇಲೆ ಸಿಗಲ್ಲ ಅಲ್ಲ ಮತ್ತೆ ಆ ಜೀವನ.
ಹ್ಮ್ ಹೌದು ಅದಕ್ಕೆ ನಮ್ಗೆ ಕಾಲೇಜ್ ಕಡೆಯಿಂದ ಪೋಂಡಿತರಿ ಟ್ರಿಪ್ ಕರ್ಕೊಂಡು ಹೋಗಿದ್ರು
ಹೌದಾ ನನ್ಗೂ ತುಂಬಾ ಆಸೆ ಇತ್ ಬಟ್ಟೆ ಎಲ್ಲೂ ಹೋಗಕ ಆಗಿಲ್ಲ ಪಾಂಡಿಚರಿ ಈ ತರ ಎಲ್ಲಾ ಕೊಟ್ಟಿಯುರ್ಗ ಹೋಗೋಣ ಅಂತ ನನ್ ಫ್ರೆಂಡ್ಸ್ ಗಳ ಹೇಳ್ತಾ ಇದ್ದೆ ನಾನ್ ಸ್ನೇಹಿತರಿಗೆ ಅವರು ಹೂ ಹೂ ಅನ್ನೋದ್ರಲ್ಲೇನೆೇ ಜೀವನ ಮಾಡ್ತಾ ಇದರೆ. ಅದಾದ್ಮೇಲೆ ನನ್ ಫ್ರೆಂಡ್ ಒಬ್ಳು ಇದ್ಲು ಅವ್ಳ ಮಾತ್ರ ನಮ್ ನೆಲ್ಲಾ ಬಿಟ್ಬಿಟ್ಟು ಪಾಂಡಿಚರಿ ಹೋಗ್ ಬಂದ್ಬಿಟ್ಟಿದ್ದಾಳೆ ಅವಳು ಕೂಡ. ನೀವ್ ಹೇಳಿದ್ರಲ್ಲ ಆ ಪ್ಲೇಸು ಚೆನ್ನಾಗ್ ನಾಲ್ಕ್ ದಿಸಾ ಎಂಜ್ ಎಂಜಾಯ್ ಮಾಡ್ಕೊಂಡು ಬಂದಿದಳೆ. ನಾವ್ ಮಾತ್ರ ಎಲ್ಲೂ ಹೋಗಿಲ್ಲ ಒಂದ್ ಮೂರ್ ವರ್ಷದಿಂದ ಮಂತ್ರಾಲಕ್ ಹೋಗೋಣಂತ ತೆ ಕೇಳ್ತಾನೆ ಇದೀನಿ ಬಿಸ್ ಬ್ಲು ಬಿಸ್ಲು ಅತ್ಕೊಂಡು ಮುಂದಕ್ ತಳ್ತನ್ನೇ ಅವ್ರೆ ಅವ್ರುನು ನೋಡ್ತೀನಿ ಅದ್ಯಾವಾಗ ಕರ್ಕೊಂಡ ಹೋಗ್ತಾರೋ ಏನೋ. ಆಮೇಲೆ ನನ್ನ ಫ್ರೆಂಡ್ಒಬ್ಳು ಇದಳೆ ಹಾ ಅವ್ರಿಗ ಹೇಳ್ತಾ ಇದ್ದೀನಿ ಬಿಸ್ಲು ಆಮೇಲೆ ನಾವ ಏನಾದ್ರು ಹೋಗ್ಬೇಕು ಅನ್ಕೊಂಡದಾಗ ಯಾರಿಗಾದ್ರು ಒಬ್ಬ್ರಗ ಏನಾದ್ರು ಬಂದಿರುತ್ತೆ ಕೆಲ್ಸ ಇನ್ನೊಬ್ರಗ್ ಬಂದಿರುತ್ತೆ ಅದಕ್ಕೇನ ಈಸಲ ಎಲ್ಲ ಹೋಗೋಣ ಅಂತ ಅನ್ಕೊಂಡಿದೀವಿ ಅದಾದ್ಮೇಲೆ
ಆಗ ಸ್ಕೂಲ್ ಎಲ್ಲ ಶುರು ಆಗ್ಬಿಟ್ಟಿರುತ್ತೆ ಅಲ್ವಾ ಜಾಸ್ತಿ ಜನ ಇರಲ್ಲ ಈ ತಿಂಗಲ್ ಕೊನೆಲ್ಲಿ. ಹೋಗ್ ಬಂದ್ಬಿಡಿ ಚೆನ್ನಾಗಿರತ್ತೆ.
ಹೌದ ಅವ್ರ ನಾನೇನೋ ಹೋಗಕ್ ರೆಡಿ ನನ್ ಫ್ರೆಂಡ್ಸ್ ಇದಾರಲ್ಲ ಅವ್ರಿಗುನು ಹೇಳ್ ನೋಡ್ತಿನಿ ಏನಂತರ್
ಹ್ಮ್ ಎಷ್ಟು ಖರ್ಚ ಆಗತ್ತೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡು ಮಾತಾಡ್
ಆ ಒನ್ಸ್ ಹಂಡ್ರೆಡ್ ರುಪೀಸ್ ಒಬ್ಬೊಬ್ಬ್ರ ಆಗ್ಬಹುದು ಅನ್ಸುತ್ತೆ ಯಾಕಂದ್ರೆ ಟ್ರೈನ್ ಟಿಕೆಟ್ ಈ ಸೈಡಿಂದ ಆ ಸೈಡಿಂದ ಫೋರ್ ಹಂಡ್ರೆಡ್ ರುಪೀಸ್ ಅನ್ಕೊಳ್ಳಿ ಇವಾಗ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪಿ ಅಂದ್ರೆ ನಾನೂರು ನಾನೂರು ರೂಪಾಯಿ ಅಂದ್ರು ರೂಮಿಗೆ ಒಂದ್ ಸಾವ್ರನೆ ಅಂ ಅನ್ಕೊಳ್ಳಿ ಸರಿನಾ ಎರಡ್ ಸಾವ್ರ ಒಬ್ಬೊಬರಿಗೆ ಒ ಸಾವಿ ಸಾವಿರ ರೂಪಾಯಿ ಇದ್ರುನು ಮುಗೀತ್ ಆರಾಮಾಗಿ ಹೋಗ್ ಬರ್ಬೋದು ಮಂತ್ರಾಲಯಕ್ಕೆ ಹ್ಮ್ ಚೆನ್ನಾಗಿ ಇರುತ್ತೆ ಆಮೇಲೆ ನಾ ಚಿಕ್ಕಮಂಗ್ಳೂರ್ ಕೂಡ ಹೋಗ್ಬೇಕ ಅಂತ ಅನ್ಕೊಂತಾನೇ ಇದೀವಿ ಸರಿನಾ ಎಲ್ಲ ಹೋಗಕೆ ಆಗ್ತಾ ಇಲ್ಲ ನಾವೇನಾದ್ರು ಮಾಡಿದಾಗ ಏನಾದ್ರೂ ಕೆಲ್ಸ ಬಂದಿರುತ್ತೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಚಿಕ್ಕ
ಹೌದು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಹೋಗ್ಬೋುದು
ಹೋಗ್ಬೇಕು ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಓಡಾಡಕ್ಕೆಲ್ಲಾ ಅಲ್ಲಿ ಬಿಸಲಿದಾಗ ಹೋದ್ರೆ ಆಗಲ್ಲಾ ಆಲಿ ತುಂಬಾ ಬಿಸ್ ಇದ್ರೆ ಜರ್ನಿ ಮಾಡ ಕೂಡ ಆಗಲ್ಲ ಕಷ್ಟ ಅನಿಸ್ತಾ ಇರತ್ತೆ ಬಟ್ ಇವಾಗ ಮಳೆ ಗಾಲದಲ್ಲಲ್ಲಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ ಹೇಳ್ತಾ ಇದ್ದೀನಿ ನನ್ ಫ್ರೆಂಡ್ಸ್ಗೆ ಅವಡೇನು ಕೇಳ್ತಾ ಇಲ್ಲ ನೋಡೋಣ ಒಬ್ಳು ಏನಾದ್ರರು ಆಯ್ತು ಂದಾಗ ಅದು ಯಾರ್ದೋ ಫ್ರೆಂಡ್ ಮನೆಯದು ಆಲೋಕ್ಸಯತೆ ಅಂತ ಹೋಗ್ಬಿಡ್ತಾಳೆ ಇನ್ನೊಬ್ಳು ಇದಳೆ ಅವಳಗ ಏನಾದ್ರರು ಕೆಲಸ ಐತೆ ಅಂದಾಗ ಬಾ ಅಂತ ಹೇಳಿದಾಗ ಅವಳು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟಿರ್ತಾಳೆ ನಾನ ಬಷ್ಟೇ ಪ್ಲಾ ಮಾಡಿದ್ದಿದೆ ಅಂತ ಇನ್ನೊಬ್ಳು ಇದ್ದಾಳೆ ಅವಳು ನಾನ ಇಬ್ರನೇ ಯಾವಗು ನು ಬಾಕಿ ಇರ್ತಿೀವಿ ನಾವ ಇಬ್ರು ಯಾವಾಗನು ಅಲ್ಲಿ ಇಲ್ಲಿ ಜೊತೆಗ ಹೋಗ ನಾವ್ ಇಬ್ರೇ ಜಾಸ್ತಿ ಹಂಗ್ ನೋಡಕ್ ಹೋದ್ರೆ ಹ ಇನ್ನೊಬ್ಳ ಇದಿದ್ದಾಳಲ್ಲ ಅವಳ್ದ ಮಾತ್ರ ಇವಾಗ ಯಾವಾಗೋ ಒಂದ್ಸಲ ಸಿಕ್ಕಿದ್ಲು ಬನ್ಶಂಕರ್ ಕ್ರಲ್ಲಿ ಬರ್ಬೇಕು ಅಂತ ಅದ್ ಬಿಟ್ರೆ ಇನ್ನೊಬ್ಳು ಇದಾಳಲ್ಲ ಅವಳಂತ ಸಿಗದೇ ಇಲ್ಲ ಯಾವಾಗ ಊರಲ್ಲಿ ಇಡ್ತಾಳೋ ಯಾವಾಗ ಬೆಂಗ್ಳೂರಲ್ಲಿ ಇಡ್ತಾಳೋ ಗೊತ್ತಿಲ್ಲ ಆಮೇಲೆ ಅವಳು ತುಂಬಾ ಫಿಟ್ನೆಸ್ ಬಗ್ಗೆ ಕೇರ್ ಮಾಡ್ತಾಳೆ ಜುಂಬಾ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾಳೆ ಆಮೇಲೆ ತಿನ್ನೋದ್ರಲ್ಲೆಲ್ಲ ಲಿಮಿಟ್ ಮಾಡ್ಬಿಟ್ಟಿದ್ದಾಳೆ
ಹ್ಮ್ ಹ್ಮ್ ಹ್ಮ್
ಡಯಟ್ ಎಲ್ಲ ಮಾಡ್ತಾ ಇದ್ದಾಳೆ ಚೆನ್ನಾಗಿ ನಾನ್ ಹೇಳ್ತಾ ಇದ್ದೆ ಅದಕ್ಕೇನೆ ಫುಲ್ಲು ಡಯಟ್ ಮಾಡು ಮಾಡು ಎಷ್ಟ್ ಕೆಜಿ ಸಣ್ಣ ಆಗ್ತ ನಾನು ನೋಡ್ತೀನಿ ಅದ ಯಾವ್ದೋ ಕ್ಲಾಸಿಕ್ಸ್ರ್ ಕೊಂಡ್ ಫಸ್ಟ್ ಯೋಗ ಕ್ಲಾಸ್ ತರ್ಕೊಂಡಿದ್ಲು ಒಂದ್ ತಿಂಳು ಹೋಗ್ಬಿಟ್ಟ ಬಿಟ್ಲು ಮತ್ತೆ ಇವಾಗ ಸೇರ್ಕೊಂಡಿದ್ದಾಳೆ ತುಂಬಾಗಿ ಅ್ ಎಷ್ಟ್ ತಿಂಗ್ಗಳು ಹೋಗ್ತಾಳೆ ಅಂತ ನಾನು ನೋಡ್ಬೇಕು ಹೋದ್ರೆ ನಮಗೂ ಖುಷಿನೇ ಸಣ್ಣ ಆದ್ರೆ ಅವಳು ಅದು ಹೋಗ್ಬಿಟ್ಟು ಸುಮನೆ ಕಸ್ ವ ಮಾಡ್ಕೊಂಡು ಆಮೇಲೆ ಒಂದ್ ವಾರ ಅಲ್ಲಿ ಒಂದ್ ವಾರ ಇಲ್ಲಿ ಅಂದ್ರೆ ಅದು ಪಿ ಜಿಯಲ್ಲಿ ಇರೋದವ್ಳು ಅಲ್ಲೂ ಕೂಡ ಬಾಡಿಗೆ ಎಲ್ಲ ಕಟ್ಬೇಕು ರುತ್ತೆ ಹ ಆ ಕೋರ್ ಮೇಲೆ ಕರೆಕ್ಟ್ ತ್ತಾಗ ಹೋಗ್ಬಿಡ್ಬೇಕು ಎಲ್ಲೂ ಹೋಗ್ಬಾರ್ದದು ಹಂಗ್ ಮಾಡ್ತಾ ಇದ್ದಾಳ ಅವಳು ಹ್ಮ್ ಇನ್ನೊಬ್ಳು ಏನಿಲ್ಲ ಇನ್ನಿಬ್ರು ಫುಲ್ ಸಣ್ಣಕ್ ಅವ್ರೆ ಹಾ ಅವರು ಇಬಡಿ ಏನು ಮಾಡಂಗಗೆ ಇಲ್ಲ ಇನ್ ನಾನು ಕೂಡ ದಪ್ಪಗೆ ಇದ್ದೀನಿ ಕ ವಿಂತಾರಾ ಹ್ಮ್ ಹೆಂಗ್ ಮಾಡದು ಏನು ಅಷ್ಟೇ ಅದ್ರ ನಾನ್ ದಪ್ಪ ಇದಿನ ದಪ್ಪ ಇದೀ ಜಾಸ್ತಿ ಫೀಲ್ ಮಾಡಕೊಳ್ಳೋಣ ನಮ್ ಕಾವ್ಯ ಅಂತ ಇದ್ದಳೆ ಅವಳಂತ ತುಂಬಾ ಫೀಲ್ ಮಾಡ್ಕೊಂತರ್ತಾಳೆ ಹ ಹೌದು ಅವಳಿಗೆ ಅವಾಗವಾಗ ಮೂತಿ ಮ್ಯಾಲ ಹಾಕ್ಬೇಕು ಅಂತ ಅನಿಸ್ತಾ ಇರುತ್ ನಮ್ ಮೂರ್ ಜನ ಏನಾದ್ರು ಫೋಟೋ ಕಳಿಸಬಿಟ್ಟು ನನ್ ದಪ್ಪಕ್ಕ ಇದಿದೀನಲ್ವಾ ದಪ್ಪಗ ಇದಿದೀನಲ್ವಾ ಅಂತ ಕೇಳ್ತಾ ಇರ್ತ ಹ ಅವಾಗ ನನ್ ಫ್ರೆಂಡ್ ಒಬ್ಳಿದಾಳೆ ತಲೆ ಮೇಲೆ ಆಕ್ರ ಒಳಗ್ ಸರಿ ಹಗೆ ಎಂತ ಇರ್ತಾಳೆ ಹ್ಮ ಹ್ಮ್
ಗುಂಪಲ ಒಬ್ರ ಈ ತರ ಇದ್ದೇ ಇರ್ತ
ಹೌದು ಆಮೇಲೆ ಆ ನನ್ ಅ ಫ್ರೆಂಡ್ ಒಬ್ಳ ಇದ್ದಾಳೆ ಅವ್ರ ಅಕ್ಕಗೆ ಪಾ ಪು ಆಗಿದೆ ಅಂತೆ ಗಂಡಪಾಪು ಇವತ್ತು ಅವಳ ಬಂದಿಲ್ಲ. ಹೋಗಿದಾಳಂತೆ ನೋಡ್ಕೊಡ ಬರಕೆ
ಹೌದ
ಹ್ಮ. ಹ್ಮ ಮತ್ತೆ ಇನೆಲ್ಲಾ ಆರಾಮ ನಿ ಮನೆಯಲ್ಲ ಕಡೆ ಎಲ್ಲಾ ಆ ಡೈಲಿ ಎಷ್ಟ ಅವರ್ ಓದ್ಕೊಂತೀರಾ ನೀವು
ನಾನು ಈಗ ಎಕ್ಸಾಮ್ ಇರೋದ್ರಿಂದ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿರ್ತೀನಿ. ಅಂದ್ರೆ ಯಾವಾಗ ಓದ್ಬೇಕು ಅನ್ಸುತ್ತೋ ಆಗ ಓದ್ಬಿಡ್ತೀನಿ ಈಗ ಟೈಮ್ ಅಂತ ಏನು ಮಾಡ ಅಕೊಂಡಿಲ್ಲ ಓದ್ಬೇಕ ಅನ್ಸ್ತಾ ನನ್ಗೆ ಏನಾದ್ರು ಅ ಅ ಇಂಪಾರ್ಟೆಂಟ್ ಅಂತ ಅನ್ಸ್ತಾ ಹಂಗೆ ತ ಕೊಂಡ ಹಂಗೆ ಓದ್ಬಿಡ್ತೀನಿ ನಾಲ್ ಗಂಟೆ ನೈಟ್ ಅಲ್ಲಿ ಎರಡ ಗಂಟೆ ಆ ಟೈಮ್ ಅಲ್ಲ ಎಲ್ಲ ಓದ್ಕೊಂತಾ ಇರ್ತೀನಿ ನಾನು ಟೈಮ್ ಟೇಬಲ್ ಮಾಡ್ಕೊಂಡ್ರೆ ಆ ಟೈಮ್ಗೆನೆೇ ಕುೂತ್ಕೋಬೇಕು. ಅದಾದ್ಮೇಲೆ ಮನ್ಸೇ ಬರೋದಿಲ್ಲ ಈ ತರ ಆದ್ರೆ ಯ ಯಾವಾಗ ಬೇಕಂದ್ರೆ ಹೆಂಗಾದ್ರು ಓದ್ಕೋಬೋದಲ್ವಾ.
ಹೌದು ಆಮೇಲೆ ಏನ್ ಗೊತ್ತಾ ನಮ್ ಕಾಲೇಜಲ್ಲಿ ಒಂದ್ ಗ್ರೂಪ್ ಐತೆ. ಫುಲ್ ಕಿತ್ತೋಗಿರ ಗ್ರೂಪ್ ಒಬ್ರಸರು ಸುದಿರ ಅಂತ ಆ ಇನ್ನೊಂದ ಒಂದ್ ನಾಲ್ಕಐದ ಜನ ಲೇಡಿಸ್ ಇದಾರೆ. ಅದ್ರಂದ ಮಿಕ್ಕದವರೆಲ್ಲ ಇದ್ದ ಇದು ಒಳ್ಳೆ ನಾಯಿಗಳ ತರ ಆಡ್ತಾ ಇರ್ತಾರೆ ಅವನ ಒಬ್ಬ ಅವನ ಒಬ್ಬ ಕೋಆರ್ಡಿನೇಟರ್ ತರ ಸಿ ಎತ್ ಅದ ಸುದೀರ್ಘ ಏನಂದ್ರ ಏನು ಬರಲ್ಲ ಮೂತಿ ಮೇಲೆ ಆಕ್ಬೇಕು ಅನಿಸತಾ ಇರತ್ತೆ. ಯಾವಾಗೂ ನಾವೇ ಕೇಳ್ಬೇಕು ಏನಾದ್ರು. ತಿಳ್ಕೊಬೇಕಾದ್ರೆ ಮತ್ತೆ ಏನನ್ನುನೂ ಅವನೇ ಮುಂದ ಬಂದ್ಬಿಟ್ಟು ನಮ್ಗೆ ಏನ್ ಬೇಕ ಅಂತ ಹೇಳುದ ಇಲ್ಲ ಅವ್ರ ಜೊತೆಗೆ ಇಬ್ಬ್ರ ಇದಾರ ಅವ್ನ್ ಕೈ ಕೆಳಗಡೆ ಸತೀಶ ಮತ್ತೆ ಅ ಪ್ರದೀಪ್ ಅಂತ ಅವರಿಬ್ರಾಂತು ವೇಸ್ಟ್ ಬಾಡಿಗಳು ನಾನ್ ನೋಡೇ ಇಲ್ಲ ಜೀವನದಲ್ಲಿ ಆ ಸತೀಶ್ ಆದ್ರೂ ಪರವಾಗಿಲ್ಲ ಆ ಪ್ರದೀಪ್ ಅ ಇರ್ತಾರೆ ನೋಡಿ ಯಪ್ಪಾ ಏನ್ ಕೆಲ್ಸ ಮಾಡ್ತಾರೋ ಏನೋ ಅನ್ಸ್ತಾ ಇರುತ್ತ. ತ್ತ ಅವ್ರ ಏನಾದ್ರು ಹೇಳಿದ್ರೆ ಕೋಆರ್ಡಿನೇಟರ್ಸ ಏ ಏನು ಮಾಡಲ್ಲ ಅದ ಮಾಡಿರ್ತಾನ ಅಣ್ಣ ಬಟ್ ಈಸಿ ಆಗಿ ತ ತ ಪಿಸ್ಕೊಳ್ಳೋದ್ ಗೊತ್ತು ಯಾಕಂದ್ರೆ ಸಿ ಸಿಯರ್ದ ಸಪೋರ್ಟ್ ಐಯ್ತಲ್ಲ. ಅದಕ್ಕೆ ಈಸಿಯಾಗಿ ತಪ್ಪಿಸ್ಕೊಬಿಡ್ತಾರೆ ಅವ್ರ ಜೊತೆ ಇನ್ನೊಬ್ಳು ಇದ್ದಾಳೆ ದರ್ಶಿ ಅಂತ ಅವಳ ಹೆಸರು. ಅವಳಂತೂ ಕ್ರಿಮಿನಲ್ಲೂ ಅ ಇದ್ದಳು ಯಪ್ಪಾ ಟ್ಯಾಲೆಂಟ್ ಇಲ್ಲ ಅಂದ್ರೂನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಹೇಳೋಣ ಇಂಥರು ಆಮೇಲೆ ಕೆಲವರು ಮದ್ ಮಧ್ಯ ಬಕೆಟ್ ಹಿಡಿಯೋರಿದಾರೆ. ಸಿ ಆರ್ ಏನ್ ಕೆಲ್ಸ ಮಾಡಿಲ್ಲ ಅಂದ್ರುನು ಆ ತುಂಬಾ ಚೆನ್ನಾಗ ಕೆಲ್ಸ ಮಾಡ್ತಾರಂತ ಮೇಲ್ ಎಲ್ಲ ಹಾಕೋರಂತೆ ಲೇಟರ್ ಗಳೆಲ್ಲ ಬರ್ದಬಿಟ್ಟು ಕಳ್ಸವ್ರಂತೆ ಟೀಚರ್ ಗಳಿಗೆ ಏನ್ ಹೇಳ್ತೀರಾ ಅಂತವರನೆೆಲ್ಲಾ ನೋಡಿದ್ರೆ ನಮ್ಮ ಮುಂದೆ ಒಂದ್ ಮಾತಾಡ್ತಾರೆ. ಮುಂದೆ ಒಂದ್ ಮಾತಾಡ್ತಾರೆ.
ಹೌದು ಅಂತವ್ರ ಜೊತೆ ಸೇರ್ಬೇಕಾ ಸೇರ್ಬಾರ್ದಾ ಅಂತಾನೇ ಗೊತ್ತಾಗಲ್ಲ.
ಕಾಲೇಜಲ್ಲಿ ಓದ್ತಾವ್ರೆ ಅನ್ಕೊಳ್ಳಿ ನಮಗ್ ಮಾತ್ರ ಇಲ್ ಬರ್ಬೇಡಿ ಚೆನ್ನಾಗಿಲ್ಲ ಅಂತ ಹಿಂದೆಗಡೆ ಚುಚ್ಸ್ತಾರೆ. ಆ ನಮಗ್ ಏನಾದ್ರು ಒಂದ ಚೆನ್ನಾಗಿರೋ ಕೆಲ್ಸ ಕೊಟ್ಬಿಟ್ರೆ ನೆಕ್ಸ್ಟು ಅ ಅವರು ಅವರ ಕೊಟ್ಟಿಲ್ಲ ಅಂತ ಫುಲ್ ಹೊಟ್ಟೆ ಊರ್ ಕೊಂತಾರೆ ಎಷ್ಟ ಹೊಟ್ಟೆ ಉರಿ ಜನ ತೀರಾ ಮೂತಿ ಮೇಲೆ ಹಾಕ್ಬೇಕಂತ ಅನಿಸ್ತಾ ಇರುತ್ತ ನನ್ಗ ಅವಾಗವಾಗ
ಆತರ ಇರ್ತಾರೆ ಅವರೇ ಮುಂದೆ ಇರ್ಬೇಕು ಅವರೇ ಎಲ್ಲಾರ ಮುಂದೆ ಚೆನ್ನಾಗಿರ್ಬೇಕು ಅಂತ ಇರ್ತಾರಲ್ಲ ಅಂತ
ಹ್ಮ್ ಹೌದು ಯಾವಾಗ್ ಅದ್ರೂ ನೋಡುದ್ರುನು ನಮಗೆ ಎಲ್ಲಾನು ಅಲ್ಲಿಗ್ ಬೇಡ ಈ ಕಾಲೇಜ್ ಅದೇ ತರ ಅಂದ್ರೆ ಬೇಡ ಹೋಗದ್ರಲ್ಲಿ ಕಳ್ಸೋದ್ರಲ್ಲಿ ತಾರೆ ಅವ್ರ ಮಾತ್ರ ಅಲ್ಲೇ ಇರೋದ್ ನೋಡ್ತಾವ್ರೆ ಎಂತ ಜನ ನೋಡಿ ನೀವೇನೆ ಇಂತವರನ್ನ ನನ್ ಲೈಫ್ ಲೈಪ್ ಅಲ್ಲೇ ನೋಡಿಲ್ಲ ಸರಿ ಆಯ್ತು ಆ ನನ್ಗೊಂದ್ ಹತ್ತು ನಿಮಿಷ ಮಾಡ್ತೀನಿ ನನ್ಗ್ ಸ್ವಲ್ಪ ಕೆಲಸ ಇದೆ ಸರಿನಾ ಸರಿ ಆಯ್ತು ಬಾ ಬಾಯ್